ಹಾ
ಹಾ ಆ
ಯಾರ್ಯಾರ ಬಂದರು ತಾಳಿಕೋಟಿಗೆ
ಹ ಸರ್ಮಾನಾ ನಮ್ಮ ಮಗು
ಶರ್ಮಾನ ನಿಮ್ಮ ಅಪ್ಪ
ಹ ಹ್ಮ್ ಬಂದ್ರೆ ಅವರು ತ ಮ ಬ ಒಂದು ಒರ್ತ
ಏಳೆಂಟು ಮಂದಿ ಅದರ
ಹ್ಮ
ಜೋರೈತಪ್ಪ ನಿಮ್ದು? ನಿಮ್ದೇ ಆರಾಮ
ಹ್ಮ್
ಹಲೋ
ಹಾ
ನಿಮ್ಮದೇ ಆರಾಮಿತಿ ಜೀವನ
ಹ್ಮ್ ಹ್ಮ
ಹೌದಿಲ್
ಹ್ಮ್ ಹ್ಮ್
ಹಲೋ
ಅಲೋ ನೀನು ಅಷ್ಟ ಇಲ್ಲಂದೆ
ನಮ್ಕಿತ ಜಾಸ್ತಿನೇ ಇತ್ತು
ಬ ಬಡ್ತ
ಹಾ
ಹ
ನಿಮ್ ಬಸನಗೂಡನಲ್ಲಿ
ಹ
ಆ ಹಲೋ ಕೇಳಿ ಸ್ಥಿತಿ ಇಲ್ಲಲೇ ನಿನಗ
ಅಲೋ
ಮತ್ ನೀ ಏನ್ ಮಾಡಕತ್ತತಿ ಮಾತಾಡ ಅಂದ್ರೆ ಮಾತಾಡ ಅಂದ್ರ ನೀ ಆ ಕಡೆ ಏನ್ ಮಾಡಕ್ಕತ್ತಿ
ಇಬಕ ಬಾಬಾ ಮತ ಕೊಡಕದ ಸಲ್ಟ್ದ
ಹ್ಮ
ಹಾ ಹಬಡಿ ಏನ್ ಕೊಡುವ
ಅವ್ರ ಬಂದ್ ಕುಂದ್ರಲ್ಲ ಮನ್ಯನಾರ
ಹ ಆಮ್ಮ
ಹದ
ಏನ
ನಮ್ಮನೆಯಾಗದಾರರು
ಅಲ್ಲ ಅವ್ರು ಬಂದ್ ಕುಂದರ ಚೇರ್ಮನ್ ಎಡುಗ ಓ ಬಂದ್
ಕುಂದುರ್ತಾರೆ ಯಾಕ್ ಕುಂದ್ರಲ್ಲ ಈ ಸ ಏಳ ವಗಾನ ಗಪ್ಪಣ
ಹೋಗ ಏಳಾದ್ರೂ ಬಂದ್ ಕುಂದ್ರನ್
ಹ್ಮ್
ಎಂಗಡ ಆದದಕ್ ಪಂಡ್ಯಸರ್ ಕೊಡತ ಬತ್ತಪ್ಪ ಎಲ್ಲ ಪರ್ಸು ಈ ಕಡೆ ಒಳ್ಳೇದ ಹಾ
ಹ್ಮ್್ಮ
ಅಲೋ
ಹ್ಮ ಒರ್ತಗ್ಬೋುದು ಎಲ್ಲ ಎಲ್ಲ ಗ್ತ ಒಟಕ
ಎಲ್ಲರೂ ಅಲ್ಲೇ ಓ್ತದ್ರು ಈಗ ಎಲ್ಲಾ ಹೊಳಿ ಬಿಟ್ಟು ಈ ಕಡೆ ಹೊಳಿ ಬಿಟ್ಟು
ಹ್ಮ್
ಕರೆಪ ಆಂಗಡಿ ಮ ಆಗ್ಲ್ದೊ ಉದ್ದ ಕಾಯ ಕಟ್ಟರ್ ಮ ನಕೊಂಡಿರ್ತೈತೆ ಅ ಅವಕ ಅಂಗ ಏನ್ ಲಾಭ ಆಗ್ತದ ನ ಸು್ನೆ ಅಲ್ಲಿ
ಹಾರಯ
ಅವರು ಮಾಲಿ ಅಶೋಕನಂದ್ ಏನು ಹಂಗ ಅಲ್ಲಿ ಆದ್ರ ಹೆಂಗ ಇನ್ನೊಂದ್ ಸ್ವಲ್ಪ ಉದ್ದಕ್ ಮಾಡ್ಕೊಂಡ್ ಹಕದ ಮಗ್ ಹಿಂಗ ಶೆಡ್ ಟೈಪ್ ಮಾಡುವ ಪತ್ತಿ ಹೊಡೆಯಿಗೆ ಮಾಡಕ ಮಾಡಿ ಒಂದ್ ಚದ್ ಇಟ್ ಬಿಡ್ಬೇಕಕ್ ಚ್ದ್ ಚಾ ಅಟ್ಟೆ ಮಾಡ್ಬೇಕಕ್ ಮತ್ತ ನ್ಷ್ಟ ಸೈಸ ಮಾಡಬಾರದುು
ಹ್ಮ ಹತ್
ಪಸ್ತಾವದೆ ಹೌದಲ್ಲ
ಮೂ
ಅಲ್ಲಿ ಏನ್ಂಗ ನೋಡವ ಅವ್ರಿಗೆ ಲಾಭ ನ್
ಹ್ಮ್ ನಿ ತಂಗ್ವಾ
ನು ಕರ್ತಾನು ಸ್ಟಾಕ್ ಅಟ್ಟ
ಹಾ ಹ ಮತ್ ಸಾಲ ನ ಸರ್ಪ
ಅಯ್ಗಲ್ಲ ಸಾವಿರ ರೂಪಾಯಿ ನ್ ಆತತಿ
ಹಾ ಸ
ಹಾ ಎರಡಡು ಸುತ್ತ ಎನ್ನೂರ ನಾತ್ತ ತನಲ್ಲ ಹಾ ಅವ್ರ ಕಡೆ ಏನ್ ಮಾಡಿ ಹ ಮ್ರ ಅಂತಪ್ರೀ
ನ್ ಸರ್ಪ ಹ ಐದ್ ಸರ್ಪ ಬೇಕಐತಿಲ್ಲಿ
ಹೌದು ಐದ್ ಸಾವಿರ ಇದ್ರ ನೀನ್ ಬಿಟ್ಟನ ಬಿಟ್ಟಾರ ಅನ್ಲಿ ಅವ್ರು
ಇಲ್ಲ ಏಳ್ ಸಾವಿರ ಆರ್ ಸಾವಿರಗ ಕೊಡ್ತನ
ಹ್ಮ
ನಾಲ್ಕು ತಿಂಗಳಐತಿ ಕೊಟ್ಟ ನಾಕ್ ತಿಂಗಳ ಅ ತಕ ನ್ರ ಲ್ಲ ನೋ ವಡಿಯೋ ಕಾಲ್ ಮಾಡ್ತಾ ವಡಿಯೋ ಕಾಲ್ ಮಾಡ್ತಾ ವಿಡಿಯೋ ಕಾಲ್ ಮಾಡ್ತಾ
ಎದಕ್ಕ ಎದಕ್ಕ ವಿಡಿಯೋ ಕಾಲು
ಇಲ್ಲ ಇದ್ರ ಇಲ್ಲ ಕೊಂಚ ವರ್ಷ ಕಸ ಹ ಚಾತಿಲ್ ಪಂಪ ಹ ಇಲ್ಲ ಇಲ್ಲ ಜ್ಯೋತಿನ ಕತನಾ
ಹಾ
ಅ ಬ ಅರ್ಕಬಾ ಅಪ ಅರ್ಕಬ ಅು ಶೂಚರ್ ಆಗದ ಮೂರ್ತದೆ ಹ ಹ್ಮ ಬರದ ಆದ್ರ ಮತ್ತೆ ನೀ ನೀ ಹು
ಓಂ್ ನಡಿ ಪಾಂಡಿಚೇರಿ ಟ್ರಿಪ್
ಹ
ಒಂದ್ ಐದಾರು ಸಾವಿರ ನೀ ಬರ್ತೀಯ ಅಂದ್ರ ನಾನು ಓತ್ ನೋಡ
ಹ್ಮ ನೀ ಯ ಡಿಬ್ಬಲ್ಗ ಜಾನೆ ಹಾ ಊ ಮಾಡಿ
ನೀ ಅವಾಗ ಮಂ ಅಂಗರ ಬಸ್ು ನಿವ ಇ ಎಂತಾನೂ ಅಲ್ಲ
ಹ್ಮ್ ಹ್ಮ್ ಹ ಹಾ ಬತ ತಂತ ಸುದಾಗ
ಹಾ ಸರ್.
ಹ ಹ್ಮ
ಹಲೋ.
ಒಂದು ಆರುಮಿಷ ಆು ಒಂದು ಹದ ನಿಮಿಷ ಚರ್ಮಾನಕ್ಕೆ ಹೋಗಿ ಚರ್ಮಾನ ಹ
ಹಾ ಕೇಳಸ್ತೇತ್ ಹೇಳ
ಆತ ಒಂದ ಆತದೆ
ಬರದು
ಒ ಒಳ್ಳೆ ಇಷ್ಟತ ಸದ ಒಳ್ಳೆ ಬರ್ತಾರೆ
ದೌಡ್ ಒಳ್ಳಲಿಕ್ಕ ಅಂದ್ರ ಅವ್ರ ಮನೆ ಹ ತೊಗೊತಾರ ಚೇರ್ಮನ್ ಎಲ್ಲಿ ಹೋಗ್ಯನ ಅಂತ ಟಾಯ್ಲೆಟ್ ಹೋಗ್ಯಣ ಅಂತ ಹೇಳುದಣ.
ಹ್ಮ್ ಹ್ಮ. ಯಾರು ಬರಂಗಸದ. ಹ ಏನ್ ನಡೆಸಿ ಮತ್ತ.
ಮತ್ತೇನೆ ಹೇಳ್ಬೇಕಪ್ಪಾ ನೀನ ಎಲ್ಲ.
ನೀ ಬ್ಯಾಸರ ಅಗೆತಿ ಯತ್ತುಸ.
ಯಕ್ಕಂತಲ್ಲಷ್ಟಿಂಗ್ಡ್ಕಂತ.
ಹ
ಆರಾಮ್ ಸೇ ಅದಿ. ನಡೀತೇತಿ ನಿಂದ ಜೀವ್ನ. ಹ್ಮ್ ಮಲ್ಲಿಗೆ ಮಂಟಪ. ಮತ್ತೆನ ಸಮಾಚಾರ.
ಬ ಕ ಮ ಬಡ ಗಾಮ ಕೊಲ್ಲತ್ತ . ಹ್ಮತ . ಮಂದಂದು ತ ಕೊಟ್ಟು ಬಾರಕ ಮು ಬಿಟ್ಟ ರಂಡಿ ಮಗನ.
ಹ್ಮ್.
ಸಂಜಪ್ಪೂ ಮ ಇಪ್ಪತ್ ಮರ ಹ ಆಯ್ತ. ನಿಮಮ್ಮ ಇಪ್ಪತ್ ಮಾಡಿ ಬರಬಂದ. ಹ್ಮ . ಹಾ. ಹಲೋ. ಹಲೋ ಹಲೋ. ಹ . ಹಲೋ. ಹಲೋ. ಹಲೋ. . ಮ ಕಸ ನಾ ಹಲೋ ಹಲೋ ಅಂತ ಹ ಗಪ್ಪಯ.
ನನಗ ಕೆಲಸಕಟ್ಟೆತಿ.
ಬಾಳಂದ ನ ಉಪ್ಪಿ ಕೊಟ್ಟಿಂದ್ಯಾ. ಬ್ಯಾಟ್ ಬ್ಯಾಟ್. ತಗೊತ ಚರ್ಮ ಕೂ ಮುರುಡ್ಬಿಟ್ಟೇಟಿ. ಚಿಜಪುರ ಇಪ್ಪತ್ತು ಮಳಿ ಬಡ್ಡನ್.
ಇಪ್ಪತ್ ಮಳಿ ಬಡಿದ ಕೊಟ್ಟಿಎನ್.
ಲ್ಲ ಮ ಮೋಟಲ್ ಒಂದ್ರ ಮುಕ್ಳ ಹೋಗ ಒಂದ್ರ ಮುಕ್ಳ ಹೋಗ್ ಬ
ಕೊತಾ
ಕು ಬಾರಿ ಕುಂದ ಹ್ಮ.
ಅದ ರಬ್ಬರ್ದ ಹತೈತಿ.
ಇಡಂತ ಸಾಬುದಾನಿ ಕೊಟ್ಟ ಹೇಳಿಡುದಂತ. ನಾಲಿಗೆ ಬಾಲ ಉದ್ದ ಆಗಿಬಿಟ್ಟೆಏನ್. ಮತ್ತಪ್ಪ.
ಹ .
ಹಾ ಬರಬರಿ ತಪ್ಪ.
ಬೇರ . ಹ ಮತ್ತ ಬೀರಪ್ಪ.
ಮತ್ತ ಗುಡಪ ನೀ ಅವದಕ್ಕೆಲ್ಲ ಈಗ ಅಭ್ಯಾಸ. ಮ ನೀ ಲೋ ಬರ ಹ ತಂಬತ್ತಾ
ಏನ್ ಇನ್ನ ಈಗ ಒಂದುವರಿ ಇನ್ನೊಂದ ಅರ್ವ ತಾಸು ಹಾ ಈಗ ಒಂದಾಯ್ತು
ಬಿ ತ್ರ ಬಿರಾನ ನತ್ರತಿ
ಸರಿಾನೇ ಈಗ ಬಿರಿಯಾನಿ ತಿನಿಸಿ ಏನ್ ಮಾಡ್ತೇವಿ
ನಗು ಬುದ ಕಾರಖಕಡ್ಲ್ಲಿ ಕಾರಖಾಕ್ಕುಡ್ಲ್ಲಿ
ಆ ಕಡೆ ನಿದ್ದೆ ಬಂದಿ ತಪ್ಪ ಫೋನ್ ಮಾಡಿ
ಹಾರಿಗೆ
ಹ್ಮ್
ನಮ್ ಗೋಡ ಪಕ್ಕ ಮಾಡಿದಪ್ಪ
ಅವ್ರ ಒತ
ನ ಪೂಜ ರೀ
ಹ್ಮ್
ಹ ವಿ ಸ್ಫೋಟ್
ಹ ಪ್ಪ ಅವನು ಬೇಯತಂದ ಬ ನಡ ಒಂದ ತನು
ಅಲ್ಲಿುವ ಅಂದಾನ
ಆ ಸಾಕ ಕಟ್ ಮಾಡತ
ಹ್ಮ ಹ್ಮ